ಬರ್ರಿ ಆರಾಮ
ಹಾ
ಏನಲ್ರಿ ಖಾಲಅದಿರಿ ನೀವು ಏನಲ್ಲ- ಖಾಲಿ ಇದ್ದೀವಿ ನೀವು ನಾವು ಖಾಲಿದ ನೀವು ಆಯ್ತ ನಿಮ್ದು
ಆಯ್ತ ನೋಡ್ರಪ್ಪಾ ಏನ್ ಮಾಡಕಂತರಿ ಸದ್ಯಕ್ಕೆ.
ಊಟ ಮಾಡ್ಕಮ್ಮನ್ ಸುಮ್ನೆ ಅಡ್ಡಾಡಕಂತಿನ ನೋಡ್ರಿ ನೀವು.
ಹ ನಾ ಊಡ ಈಊಡ ಆಯ್ತು- ಈಗ ಆಚೆಗೆ ಬಂದೀವಿ ನಾವು ಹ್ಮ ಏನ್ ಇತ್ತು ನಿಮಗೆ ಊಟ ಈಗ ಸದ್ಯಕ್ಕೆ-
ಹ ಪಲಾವು ಅದ್ರ ಜೊತೆ ಉಪ್ಪಿನಕಾಯಿ ಇತ್ರರ ನಿಮ್ದ-
ನಮ್ಗೆ ಬಿರಿಯಾನಿ ಇತ್ತ ನೋಡ್ರಿ.
ಅಬಾಬಾ ಜೋರ ಆಯ್ತೆ
ಏ ಹಂಗೇನ್ ಇಲ್ಲ ನೋಡ್ರಿ ನಮ್ ಕಡೆ ಎಲ್ಲಾ ಸ್ವಲ್ಪ ಚೆನ್ನಾಗಿ ಮಾಡ್ತಾರ ಊಟ ಎಲ್ಲಾ ಪರವಾಗಿ- ಹಲೋ ಹ್ಮ್ ಹ್ಮ್ ನಿಂಬಲ್ಲಿ ಈಗೇನ್ ಮಾಡಿಲ್ಲ ಇವತ್ತು ಸ ಆತಿಿವಾರ ಅಲ್ವಾ ಸ ರವಿವಾರ ಅಲ್ಲಾ.
ಮಧ್ಯಾಹ್ನ ನಮ್ಗೆ ಮಾಡಿದ್ದಾರೆ ಬೇರೆಯೇ ಮಾಡ-
ಓಹ ಬಿರಿಯಾನಿ ಮಾಡಿದ್ದಾರೆ ನಿಮ್ಗೆ ನಮಗೆ ಈಗ ಮಾಡಿದ್ರ ನಿಮ್ಗೆ ಇವಾಗ ಮೈ್ಯಾಹಾನ ಮಾಡ ಜರ ಪ ನಾ್ ಮಂಡಿ ಅಲ್ವ ಗೊತ್ತದಲ್ವಾ ನಿಮಗೆ
ಹ ಹಾ ಹೌದಲ್ಲ
ಹ್ಮ್ ಹೌದೌದು ಮತ್ತೆ ನಿಮ್ಮ ಹೊಲದಲ್ಲಿ ಏನ್ ಹಾಕಿರಿ ಸದ್ಯಕ್ಕೆ
ಸದ್ಯಕ್ಕೆ ಆ ಚಿಲ್ಲಿ ಪ್ಲಾಟ್ ಹಾಕಿದೀವರಿ ನಾವು
ಏ ಮೆಣಸಿನಕಾಯಿ ಪ್ಲಾಟಾ ಹ್ ಮೆಣ್ಸಕಾಯಿ ಮೆಣ್ಸಕಾಯಿ ಯಾವ ಯಾವ ಹಾಕಿರ ವೆರೈಟಿ ತಳಿಗಳು
ತಳಿಗಳು ಯಾವಾವ ಹಾಕಿರಿ ಈಗ
ಆ ತಳಿ ಅದ್ರ ಹೆಸ್ರು ಗೊತ್ತಲ್ರೀ ತಳಿದು
ಬ್ಯಾಡಗಿ ಗುಂಟೂರು ಹಂತಾವ ಇರ್ತಾವ್ ಅಲ್ವಾ
ಓ ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲಾ
ಹೌದಾ ನೀವು ಹೊಲ್ದಲ್ಲಿ ಹೋಗೋದಲ್ವಾ ನೀವು ಬಾಳಾ
ಹೋಗ್ತೀವಿ ಬಟ್ ಇವಾಗ ಇವಾಗ ಹೋಗಿಲ್ಲ ಆದ್ರೆ
ಹೌದೌದೌದು ಹೋಗ್ಬೇಕ ತಾನೆ ಅಪ್ಪವರಿಗೆ ಅಮ್ಮವರಿಗೆ ಹೆಲ್ಲಪ್ಪಾ ಆಗಬೇಕತಾನೆ
ಹೌದ್ ಆಗ್ಬೇಕತ್ತು ಬಟ್ ವಟ ಹೋತೀವ್ರಿ ನಾಳೆ ನಾಡ್ದು ಹೋಗ್ಬೇಕು
ಹೌದೌದೌದು ಹುಷಾರ ತಾನೆ ಆರಾಮ ಇದಿರಲ್ಲಾ
ಹಾ ನಾವು
ಹೂ ಮತ್ತೇ ನಿಮ್ಮ ಅಮ್ಮವರಿಗೆ ಅಪ್ಪಾಅವರಿಗೆ ಚೆನ್ನಾಗಿದ್ದೀರಾ ಅಂತ ಕಾಲ್ ಮಾಡಿದೀರಾ ಅ ಪ್ಪಮರಿ
ಹೌದು ಸಂಗೈ ಎರಡ್ ನಿಮಿಷ ಮುಂಚೆ ಮಾಡಿದ್ದೆ
ಹೌದಾ ಫ್ಯಾಮಿಲಿ ಮನೆ ಮಾಡ್ರಿ
ಹೌದ ಮಾಡಿದಿ ಮತ್ತೆ ಫೋನ್ ಮಾಡ್ತಿದ್ದೀನಿ ಮತ್ತೆ ಮಾಡ್ತೀನಿ ಅಂತೆ ಕಟ್ ಮಾಡಿದೀನಿ ಮತ್ತೆ ಮಾಡ್ಬೇಕ ಇವಾಗ
ಹೌದ ಹೌದ ಹೌದ ಮತ್ತೇನು ನಡಸಿರಿ ನಿಮ್ಮ ಕಾಲೇಜಲ್ಲಿ ಏನೇನ್ ಇದೆ ಬೇಕಾ ಈಗ ಸದೀಕ್ಕೆ
ಸದ್ಯಕ್ಕೆ ಇವಾಗ ನಮ್ಮ ಸೈನ್ ಅಪ್ ಅಂದ್ರೆ ನಮ್ಕೆ ಒಂದ ವರ್ಷ ದೊಡ್ಡೋರ ಇರ ಇಲ್ಲಾ ಅವರು ಎಕ್ಸ್ಟರ್ನಲ್ ಎಕ್ಸಾಮ್ ಅದಾವರೀ ಇವಾಗ
ಇದೇ ಬಾಯಿ ಸದ್ಯಕ್ಕೆ
ಹಾ ಹೌದ್ರಿ ಇವಾಗ ನೆಡಿತಿದೆ ಅವಗರ ಹೋಗೆ ಅವರದ ಆದ್ಮೇಲೆ ನಮೂ ಆರನೇ ತಾರೀಕಿಂದ ಅರ್ಧ ವಾರ್ಷಿಕ ಪರೀಕ್ಷೆ ಅದಾವ ಅವನ್ ಮುಗುಸ್ಕೊಂಡು ತುಂಬಾ ಸ್ಟ್ರಿಕ್ ಆಗಿ ನಡೀತಾರೆ ನಿಮ್ಮ ಕಡೆ
ಹ್ಮ ಏನ್ರರಿ
ನಿಮ್ಮ ನಮ್ ಕಡೆ ಬಾಳ ಸ್ಟ್ರಿಕ್ ಆಗಿ ನಡತವ ಎಕ್ಸಾಮ್ ನಿಮ್ ಕಡೆ ಹೆಂಗ ನಡಿ
ಹೌದಾ ನಮ್ಮ ಕಡೆ ಅಷ್ಟೊಂದ ಏನಿಲ್ಲ ಲೂಸ್ ಆಗಿ ನಡಿತೇವ ನೋಡ್ರಿ ಪರ್ಲ್ಲ ಚೆನ್ನಾಗಿ ಬರಿತೀವಿ ಹ್ಮ್ ಹೌದೌದು
ನಮ್ಮ್ ಕಡೆ ಬಾಳ ಸ್ಟಿಕ್ ಆಗಿ ನಡೆಸ್ತಾರೆ ಎಕ್ಸಾಮ್
ಹೌದಾ ಮತ್ತೆ ನೀ ಚೆನ್ನಾಗಿ ಓದುತ್ತಿದ್ದಿರ್ತಾನೆ
ಹಾ ಎಲ್ಲಾ ಒಂದು ರೇಂಜಿಂಗ್
ಏನ ಸಮಸ್ಯೆ ಏನ ಸಮಸ್ಯೆ ಇಲ್ಲ ತಾನೆ ಅಲ್ಲಿ ಹಾಸ್ಟೆಲ್ನಲ್ಲಿ ವಸತಿ ನಿಲಯದಲ್ಲಿ
ವಸತಿ ನಿಲಯದಲ್ಲಿ
ಏನು ಸಮಸ್ಯೆ ಇಲ್ಲ ತಾನೆ ಏನು
ಇಲ್ಲಲ್ಲ ನಮ ಯಾವುದೇ ತರದ ಏನ್ ಸಮಸ್ಯೆ ಇಲ್ಲ
ಹ್ಮ್ ಚೆನ್ನಾಗಿ ನೋಡ್ಕಂತಿದ್ದಾರೆ ನಿಮ್ಮ ವಾರ್ಡ ನಲು ಎಲ್ಲ ಸರುಗಳು
ಹ್ಮ್ ಎಲ್ಲಾ ಚೆನ್ನಾಗಿ ನೋಡ್ಕೊಂತಾರೆ
ಹ್ಮ್ ಏನ್ ಏನ ಏನನ್ಡ ಕೇರ್ ಮಾಡ್ತಾರ
ಹ್ಮ್ ಸಾರ್ ಮಾಡ್ತಾರ ಅವ್ರ ಏನ್ ಮಾಡಿದಿಲ್ಲ ಅಂದ್ರೆ ನಾವೇ ಆರಾಮೇಲ್ಲ ಅಂದ್ರೆ ಹೊರಗಡೆ ಎಲ್ಲ ತೋರ್ಸ್ಕೊಂಡ್ ಬರ್ಬೇಕು
ಹೌದ ಹೌದೌದು ನೀವಾಗ ಸ್ದಿ ಏನು ಆರಾಮಿದಿರ್ತಾನೆ ಈಗ
ಹ್ಮ್ ಇವಾಗ ಆರಾಮದ
ಹ್ಮ್ ನಿಮ್ಮ ಈಗ ಏರಸ್ ಅಂತ ಇರುತ್ತಲ್ವಾ
ಹಾ ಅದು ಕೃಷಿ ಸಂಶೋಧನಾ ಕೇಂದ್ರ ಆಐ್ತರೆ
ಅದೇ ಅದೇ ಕೃಷಿ ಸಂಶೋಧನಾ ಕೇಂದ್ರ ಅಲ್ಲಿ ಏನು ಬೆಳೀತಾರೆ ಸದ್ಯಕ್ಕೆ
ನಮ್ ಕಡೆ ಅಲ್ಲಿ ಬೇರೆ ಬೇರೆ ಮಾವಿನಣ್ಣು ಸೀತಾಪತ್ರಲಣ್ಣು ಮತ್ತೆ ಬೇರೆ ಬೇರೆ ತಿಳಿ ಇರ್ತಾವಲ್ಲ ಮೆೇಕೇಜು ಒಳದಾಗ ಸಜ್ಜಿೊಳಗೆ ಮತ್ತೆ ಗೋಧಿಳಗೆ ಹ ಎಲ್ಲಾ ತರದ ಎಲ್ಲಾ ತರದ್ದು ಬೆಳೀತಾರಲ್ಲಿ
ಹ ಹೌದ್ ಬೆಳೆದ್ ಏನ್ ಮಾಡ್ತಾರ ನೆಷ್ಟು
ಆದ್ರೆ ಅಲ್ಲಿ ಬೆಳೆ ತಳಿಗಳು ನಾವಾಗಿ ಕಂಡ್ ಹಿಡಿದರದು ಹೊಸದಾಗಿ
ಹೌದೌದೌದೌದು
ನಾವ ಕಂಡಿಡದ್ನನೆ ಬೆಳ್ತರ ಅದನ್ ಬೆಳದ ಕಸಿ ಅದನ್ನ ರೈತರಿಗೆ ರೈತರಿಗೆ ಎಲ್ಲ ಮುಟ್ಟಿಸ್ತಾರೆ ಇಷ್ಟು ಬೆಳ್ರೆ ಇದಕ್ಕ ಇಷ್ಟು ದರ ಇರುತ್ತೆ ಅಂತಂದು ಹೇಳಳ್ಫಕ್
ಇಷ್ಟು ಬೆಳೆದ್ರೆ ಇಷ್ಟು ಇಳಿವರಿ ಬರುತ್ತೆ ಹ ಇಷ್ಟು ಬಂದ ಇರೋ ಈಗ ಹೌದೌದು ಈಗ ಈ
ಅಂತ ತಿ ನೋಡ್ತಿವ್ ರಿ ನಾವು
ಹೌದ ಹೌದೌದು ಮತ್ತೆ ಇದಕ್ಕೆ ಔಷಧಿ ಹೊಡೆದ್ರೆ ಸಿಪಣೆ ಮಾಡಿದ್ರೆ ಮುಂದಿನ ಬೆಳವಣಿಗೆ ಚೆನ್ನಾಗಿ ಬರುತ್ತಾ ಮತ್ತೆ ಇ ಕೆಣ್ಣೆ ಗೊಬ್ಬ್ರ ಕಮ್ಮಿ ತಗಂದ್ರೆ ಬಬ್ಬ ಚೆನ್ನಾಗ್ ಬರುತ್ತಾ ಅಂತ ಹೇಳ್ತಾರಲ್ವಾ
ಹಾ ಹಾ ಹೌದೌದ್ರೀ
ಈಗ ಇದು ಕೆಣ್ಣೆ ಗೊಬರ ಬ ಸೊಬ್ ಬೇಕ ಬೇಡ ಎಷ್ಟು ಎಷ್ಟು ಬೇಕು ಇದಕ್ಕೆ ಒಬ್ರ ಕಮ್ಮಿ ಬೇಕಾದ್ರೆ ಇಂತ ಬೆಳೆ ತಳಿ ಆಗಿರುತ್ತೆ ಹ ಈ ತಳಿ ಬಂದು ಗೊಬರಿ ಎಣ್ಣೆಗೂ ಜ ಜಾಸ್ತಿ ಬೇಕಾಗದ ತಳಿ ಆಗಿರುತ್ತೆ ಆತರ ಹೇಳ್ತರ
ಹ್ಮ್ ಹ್ಮ್
ಹ್ಮ್ ಹಂಗಂಗ ಒಂದೊಂದ್ ತಳಿ ಇರ್ತವಲ್ವಾ ಹ್ಮ್ ಹೌದದು ಮತ್ತೇನು ಬೆಳಿತಾರ ಅಲ್ಲಿ
ಹ್ಮ ಮತ್ತೆ
ಹ್ಮ್
ಅದಾದ್ಮೇಲೆ ಆ ಗೋಧಿ
ಗೋಧಿ ಗುಡ ಬೆಳಿತಾರ ಚೆನ್ನಾಗಿ ಬೆಳೀತಾರ ಅಲ್ವ ಗೋದಿ ಚೆನ್ನಾಗಿರುತ್ತೆ ಕಡೆ ಎಲ್ಲ ಮಹಾರಾಷ್ಟ್ರಾಗ ಬೆಳಿತತಾರೆ ಅಂತ ಕೇಳಳ್ಪಟ್ಟಿದ್ದಿದೆ ಇಲ್ಲಿೂ
ಹ್ಮ್ ಹ್ಮ್ ಇಲ್ಲಿ ನಮ್ಮಲ್ಲಿ ಎಲ್ಲಾ ತರದ್ದು ಎಲ್ಲಾನು ಬೆಳತಾರೆ ನಮ್ ಕಡೆ
ಹೌದೌದು ಈಗ ಬೀಜಗಳನ್ನು ಸೇಲ್ ಮಾಡ್ತಾರೆ ಬೇರೆ ಕಡೆ ಬೇರೆ ಕಂಡ್ ಸೈಡ್ ಮಾರ್ಕಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಚೇಂಜ್ ಅಕಡಿಂದ ಈ ಕಡಿಂದ ಆಕಡೆ ಮಾರಾಟ ಮಾಡತಾರ
ಹೌದೌದು ಹಂಗ ಇ ಇದಕ್ಕೆ ಹತ್ರ ಇಲ್ಲ ಇದ್ದ
ಅದ್ರಂದ ಅದರಿಂದ ದುಡ್ಡು ಬಂದ ಹ ಹೌದೌದು ಅದರಿಂದ ದುಡ್ಡು ಬರುತ್ತಲ್ಲ ಅದು ಯಾರಿಗ ಹೋಗುತ್ತೆ
ಅದಕ್ಕೆ ಆ ಬೆಳೆಯನ್ನ ನಾವು ಬೆಳತೀವಲ್ಲ ಅಂದ್ರೆ ನಮ್ ಕಾಲೇಜಿ ಕಾಲೇಜಿ ಅಂತೇಳ ಒಂದಿಷ್ಟು ಕೊಟ್ಟಿರ್ತಾರೆ ಒಂದ್ ಹತ್ತು ಎಕರೆ ಹಿಂಗ- ಗೆ ಅದೇಂಗ ಕೊಡ್ತಾರಲ್ಲ- ಅದು ಎಷ್ಟ್ ಎಕರೆ ಐತೆ ಗೊತ್ತಿಲ್ಲ ಏಳ್ನೂರ ಚ ಎಡ್ರ ಇದ ಅಂ್ರ ಗ-
ಓಹ ಬಾಳ ಇದ ಅಲ್ವಾ ನಿಮ್ದು-
ಹ್ಮ ಹೌದ್ರೀ
ಹ್ಮ ನಮ್ದು ಬಂದು ಒಂದು ಹತ್ತು ಸಾವಿರ ತನ ಎಕರೆ ಇರ್ಬಹದು.
ಹೌದ್ರಾ
ಹತ್ತು ಸಾವಿರ
ಹಾ ನಮ್ದ್ ಏಳ್ನೂರ ಅನ್ ಎಂಟ್ನೂರ ಎಕರೆ ಎ ಅದ ಅಂತ
್ಮ ಕೃಷಿ ಮಹಾವಿದ್ಯಾಲಯ ಭೀಮರಾಯ ಗುಡಿನ ನೀವರದಿ. ಹೌದೌದು ಮತ್ತತ್ ಹೇಳ್ರರಿ
ನಾವಲ್ಲಾ ಅಂದ್ರೆ ಅದು ಜಾಗ ಖಾಸಗಿ ಜಾಗ ಅದು
ಹೌದೌದು
ಖಾಸಗಿ ಜಾಗ ಆಗಿರೋದ್ರಿಂದ ಎಲ್ಲಾ ಆ ಕಡೆನ ಹೋಗ್ತವೆ
ಹೌದೌದು ಹಾ
ಹ ಅ್ ತಕ್ರದ ನಮಗ ಎಂತ ಹೆಂಗ್ ಕೊಟ್ಟಿರ್ತಾರಲ್ಲ ನಮ ಫಸ್ಟ್ ಇಯರ್ಸ್ಗೆ ನಾಲ್ಕ ಎಕರೆ ಆರ್ ಎಕರೆ ಮತ್ತೆ ಸೆಕೆಂಡ್ ಇಯರ್ಸ್ ಒಂದಿಷ್ಟು ಮತ್ತೆ ನಮ್ಮ್ ಸೀನಿಯರ್ ಅವರು ಇಶಷ್ಟ ಅಂತ ಎಲ್ಲ ಕೊಟ್ಟಿರ್ತಾರ ಅದನ್ನೆಲ್ಲಾ ಇವ್ರ ತಗೋತಾರೆ ಅಮ್ಮ ಒಟ್ಟು ನಮ್ಮ. ಶಿಖರ್ ಶಖರ ಏನ ಇರ್ತಾರಲ್ಲ ಆ- ಆದ್ರನ್ ಬರದೆಲ್ಲ ಅವ್ರೇ ತಗೋತಾರ- ಹ ಅವ್ರತತ್ರ ಮಿಸ್ಕಿದ್ದ ಏನೈತೆ ಆ ಮ ಅ ತೊಲ ಇರೋದ ಏನೈಐತೆ ಇವರು ತಗೋತಾರೆ ಯಾರವ್ರು- ಹ ಹ ಎಡ್ ಆಫೀಸರ್ ಅಂತ ಇರ್ತಾರೆ
ಹೌದೌದು ಕೃಷಿ ಸಂಶೋಧನೆ ಕೇಂದ್ರ ಎಡ್ ಅವ್ರಾ
ಹಾ ರೀ ಹೌದು
ಹೌದಾ ಮತ್ತೇನು
ಅವ್ರಗ್ ಓದ್ತದೆ ಎಲ್ಲ ಮುಟ್ಟು ಅದು ಗೌರ್ಮೆಂಟ್ ಓದ್ತಿ ಎಲ್ಲಾ
ಅವ್ರಿಗೆ ಏನ ತಾನಲ್ಲ ಈಗ ಏನ್ ಕಳ್ತಾನ ಅಂತಲ್ಲ ಯಾವ್ತರ ಅಂದ್ರೆ ಇದು ಮಾಡ್ತಾರೋಡು- ಹಿಂಗೆ ನಿಮ್ೆ ಮ್ಯಾಗ ತೊಳಗ ಮಾಡಿ ಅವ್ರ ಅಮೌಂಟ್ೇಗಿರುತ್ತ
ಹೌದು ಕೆಳಗೆ ಮಳಾಗ ಮಾಡ್ತಾರೆ ಬಟ್ ಅದು ಯಾರಗ್ ಕಾಣಸ್ಕಲ್ಲ- ತಗೊಂಡಿದ್ರ ಅಂತನೂ ಗೊತ್ತಾಗಲ್ಲ ತಗೊಂಡಿಲ್ಲ ಅಂತನೂ ನಮ್ಗ್ ಗೊತ್ತಾಗಲ್ಲ ಅದು ಅವ್ರ ಅವ್ರ ಅವ್ರು ಹೆಂಗ ಇರ್ತಾರೋ ಅದ್ರ ಮೇಲೆ
ಸೌಂಡ್ ಬಾಳ ಒಂಟದ ನೋಡ್ರಿ ಹಂಗ್ ಮಾಡ ಬೇನ್ರಿ
ಹೌದ್ರಿ
ಹೌದು
ಹೌದೌದು ಯಾರ ಒಬ್ರು ಮಾತಾಡ್ತಿದಲ್ರಿ್ ಮಲ್ಲ ಅಂತೇಳಿ
ಹೌದಾ ಅವ ಅಂದ ಏನು ಮಾಡಿದ್ದಾನೆ ಫಸ್ಟಿ
ಅವನು ಡಿಪ್ಲೊಮಾ ಓದಿದರೆ-
ಹೌದಾ ಡಿಪ್ಲೊಮೆ ಎಲ್ಲಿ
ಡಿಪ್ಲೊಮೋ ಬಿಜಾಪುರ್ ರೌಂಡ
ಓ ಬಿಜಾಪುರ ನಮ್ಮ ಫ್ರೆಂಡ್ ಇರ್ಬೇಕು ಈಗ ಬಿ ಎಸ್ ಸಿ
ಹೌದ್ರ್ಯಾ
ಹ್ಮ ಊ ಹ್ಮ ಬಸವರಾಜ್ ಅಂತೇಳಿ ಅವನ ಹೆಸರು.
ಬಸುರಾಜ್ ಅಂತನಾ
ದೊಡ್ಡ್ ಬಸುವ ದೊಡ್ಡ ಬಸುವ
ಹಾ ಹಾ ಗೊತ್ತ್ ಗೊತ್ತು
ಹ ಬೇರಕಿದಾನ್ ನೋಡ್ರಿ ಅವಾ ಸರಿಗಲ್ಲ ಅಲ್ಲಿ.
ಹೌದ್ ಹೌದ್ರಿ
ನಾನು ಬರೀ ಏನ್ ಮಾಡ್ತಾನೆ ಅಂದ್ರೆ ಓದತೆನಿ ಅಂದ್ರೆ ಆ ಈ ತರ ಮಾಡುತ್ತೆನೆ ನೀವು
ಹ ಹಾ ಎಲ್ಲೆಲ್ಲಿ ಬಿಟ್ರಿ ಅವಂಗ್ ಮೈನ್ಸ್ ಹಂಗೆಂಗ
ಏ ಇಲ್ಲರಿ ಹುಚ್ಚರ್ ಹುಚ್ಚರ್ ಮಾಡ್ದಂಗ ಮಾಡ್ತನ್ ಹುಚ್ಚ್ ಹಚ್ಚರ ಮಾಡ್ದಂಗ
ಹೌದ್ರ್ಯಾ.
ಹ್ಮ್ ಅಂದ್ರೆ ಸರಿಗಿರ್ಲ್ಲಾ ಮನುಷ್ಯ. ಹ್ಮ್ ಹೌದೌದ ಈ ನಿಂಬಲ್ಲಿ ಈಗ ಏನೇನು ಮತ್ತೆ ಇಟ್ಟರೆ ನಿಮ್ಮ ಅವ್ವಾಗ ಈಗ ಏರಸ್ದಲ್ಲಿ ಈ ಸದ್ಯಕ್ಕೆ
ಸದ್ಯಕ್ಕೆ ಎಲ್ಲ ಏನ ಇದ ಗೊ ಗೊತ್ತಿಲ್ಲ ಮ್ಯಾಂಗೋ ಇದ್ದಾವೆ ಚಿಕ್ಕುಹಣ್ ಇದ್ದಾವೆ ನಿಂಬೆಗಿ ನಿಂಬೆಗಿಡ ಇದ್ದಾವೆ ಮೆಕ್ಕೆ ಜೋಳ ಐತೆ
ಹ್ಮ್
ತುಂಬಾ ಇದಾವ್ರ ಆತ್ರಾ
ಹ್ಮ್ ನೀವು ದೂರ ನಡ್ಕೊಂಡ ಹೊಂಟಿದ್ರಲ್ಲ ಅದಕ್ ಉಳಪುರಿ ಬರ್ತವೆ ಸ್ವಲ್ಪ ಸೈಡಿಗೆ ಬರ್ರಿ.
ಆಯ್ತ ಬಂದಿರ ಒಳಗ ಆಯ್ತ ಟೈಮ್ ಕೂಡ
ಹೌದ ಟೈಮ್ ಉಂಡ್ ಯಾಕಂದ್ರೆ ನಿಮ್ಗೆ ಉಳಹುಪುಡಿ ಬರಲ್ಲ ಹೊರಗ ಒಂಟಿ ಸೌಂಡ್ ಕೇಳಿಸ್ತಿದಿ.
ಹೌದ್ರೀ ಹಾ
ಹ್ಮ್ ಮತ್ತೇನ್ ನಡಿಸಿರಿ
ಮತ್ತೇನಿಲ್ಲ ರೀ ಎಲ್ಲ ನಿಮ್ದ
ನಿವ್ ಆರಾಮ ಇದಿರತಾನೆ ಈ ಸಧ್ಯಕ್ಕೆ
ಹ ನೀವ ಆರಾಮಿದ್ರೆ ನಾವ್ ಆರಾಮ ಇರ್ತರಿ ಹೆಂಗ್ ಕ
ಹ್ಮ್ ಹಂಗೇನಿಲ್ ನೋಡ್ರಿ ಹಂಗೆನಿಲ್ಲ ನಾವು ಮತೆ ಮಂಜೆನ್ ಕೊಟ್ಟಿದ್ರ ಅಷ್ಟ ರೀ ಮುಂಜೆಲೆ ನಾಷ್ಟಾ
ಈ ನಮ್ಗೆ ಇದು ಬಿಸಿ ಬೆಳೆ ಬಾತಿತ್ತ್ ಬಿಸಿ ಬೆಳೆ ಬಾತಿತ್ತ್.
ಹೌದಾ ಹೌದಾ ಹೌದ ಮತ್ತೆ ಹಂಗೆ ಬಂದು ಒಗ್ಗರಣೆ ಕೊಡ್ತು ಒಗ್ಗರಣೆ
ಒಗ್ಗರಣೆ ಕೊಟ್ಟಿದ್ರಾ ಆಮೇಲೆ ಬಿಸಿ ಬೆಳೆ ಬಾತ್ ಜೊತೆ ಜೊತೆಗೆ ಇದನ್ ಕೊಟ್ಟಿದ್ರು ಅದೇನದು ಹಾ ಆ ಸೇವಾ ಹ ದಾಣಿ ಅಂತಾರತಲ್ಲ ಅವ
ಧನ್ಯವಾದಗಳು ಧ್ಯನ್ಯವಾದಗಳಿಗೋಸ್ಕರಾ ಸರ
ಓಕೆ ಧನ್ಯವಾದಗಳು ಕರೆಪ್ಪಾ ಅವ್ರೆ.
ಹಲೋ ಹಲೋ ಆಯ್ತ ಕಾಲ್ ಮಾಡರಿ ಹ ಸರಿ ಅಯ್ತೀ ತಗೊರಿ